ಅಲೋ ಕೇಸ್ತಾ ಎಲ್ಲ ಹಾ ಇವಾಗ ಕೇಳಸ್ತ ತಿ
ಹಲೋ
ಅಲೋ
ಕೇಳ್ತಲ್ವಾ
ಹಾ ಇವಾಗ ಇವಾಗ ಕೇಳ್ಸ್ತಾ ಇದೆ ಹೇಳಿ
ಹಾ ಏನ್ ಮಾಡ್ತಾ ಏನ್ ಮಾಡ್ತಾ ಇದೀರಾ
ಏನಿಲ್ಲ ಸುಮ್ಮನೆ ಇಲ್ಲಿ ಗೋಳಿನ ನಳ ಕುಂತೀ ನ್ರಿ ನ
ಹ
ಅದ ಮನ್ ಹೋದ್ರ ಬರೀ ಶ
ಹೌದಾ
ಹ್ಮ್ ಅದ್ಕ ಸುಮ್ನೆ ಇಲ್ಲಿ ಗಾಡಿ ನೆಳ ಬರತಿ ನೆಳಿ ಕುಂುಟಿ ಆತ
ಹೌದಾ ಬೇರೆ ಗ ಮನ ಗಾಡಿನಲ್ಲಿ ಕುಂದರ್ಬೋದಾ ಅಲ್ಲಿ
ಹಾ ಕೂಡ್ಬೋುದು ಇಲ್ಲೇಏನ್ ರೊಕ್ ಕೊಡಂಗಿಲ್ಲ ಏನ್ ಕೊಡಂಗಿಲ್ಲ
ಇಲ್ಲ ಬೈ ಅಲ್ವಾ
ಇಲ್ಲ ಬಯೋದಿಲ್ಲ
ನಮ್ ಗೋಡಿ ಏ ಗ್ಯಾಪ್ ಕುಂತಿದ್ಯಾಾ ಅಂತ
ಇಲ್ಲ ಇಲ್ಲ ಎಲ್ಲಿ ಹಂಗೆ ಹಂಗೇನು ಅನ್ನಲ್ಲ
ಹೌದಾ ಯಾಕೋ ಗಾಳಿ ಶಬ್ದ ಕೇಳ್ತಾ ಇದ್ದ ನೋಡಿ ಸ್ವಲ್ಪ ಏಳ್ಗೀಳಿದ್ರೆ ಒ ಚಗೊಂಡ್ ಮಾತಾಡ್ತೀರಾ
ಹೌದಾ ಗಾಳಿ ಇವಾಗ ಮಳಿ ಇಿಲ್ಲಲ್ರಿ ಅದಕ್ ಗಾಳಿ ಜೋರಾಗಿ ಬಿಬಟ್ಟ
ಹೌದೌದು ಸ್ವಲ್ಪೇ ಸ್ವಲ್ಪ ನೋಡಿ ಗಾಳಿ ಬರ್ತಾ ಇದೆ
ಗಾಳಿ ಬರ್ತಾಯ್ತಾ
ಹ ಇದೊಂದ್ ಕಾಲ್ ಮಾತಾಡಿ ಆಮೇಲೆ ಇದೊಂದ್ ಕಾಲ್ ಮಾತಾಡಿ ಮತ್ತೆ ಒಳಗಡೆ ಟವರ್ ಬರಲ್ಲಂತ ಅಂತಿದೀರಲ್ಲಾ
ನೋಡ ಮನ್ಯ ಕೊಂಟಿನೇರಿ ಗಾಳಿ ಹತೈತಂತರಲ್ಲ ಇವಾಗ ಗಾಳಿ ಕಮ ಕಮಯ್ತಾ
ಹಾ ಇವಾಗ ಕೇಳಸ್ತಿ ಇಲ್ಲ ಇವಾಗ ಗಾಳಿ ಕೇಳಸ್ತಿಲ್ಲ ಅಲ್ಲ ಗಾಳಿ ಸೌಂಡ್ ಕೇಳತಿಲ್ಲ ಬಿಡಿ ಈಗ
ಹ ಅದ ಹೊರ್ಗಡೆ ಕುೂಂತಿದೆ ಅವಾಗ ಅದಕ ಕೇಸ್ತಾ ಇಲ್ಲ ಅನ್ಸುತ್ತ
ಆ ಹಾ
ಹ್ಮ್
ಏನ ಇಿವತ್ತು ಏನಿದೆ ಇವತ್ತ ನಿಮ್ಮ ಊರಲ್ಲಿ
ನಮ್ಮೂಊರಲ್ಲಿ ಇವತ್ ಹಬ್ಬ ಐತ್ ನೋಡ್ರಿ ಕತಲ್ ರಾತ್ರಿ
ಹೌದಾ ನಮ್ಮೂರಲ್ಲಿ ಮೋರಮ್ಮ ನಾಳೆ ಮರಮ್ಮ
ಹಾ ಇವತ್ತು ನಾಳೆ ಮೋರಂಬಿ
ಹಾ ಹೌದ್ಬೇಡಿ
ಹ್ಮ್ ನಿಮ್ಮೂರಲ್ಲಿ ಹೆಂಗ್ ನಡ್ತದೆ ಜಾತ್ರೆ ಎಲ್ಲಾ
ನಮ್ಮೂಊರಲ್ಲಿ ಮೋರ ಮೆಲೋ ಹಳ್ಳಿಯಲು ಒಂದೇ ಥರ ಇರ್ತ್ತೆ ಬಿಡಿ ಇವತ್ತು ಕತ್ತಲು ರಾತ್ರಿ ನಾಳೆ ದಪ್ಪನ ಅಂಂತೇಳಿ ಇರುತ್ತೆ
ಹೌದೌದು
ಹ್ಮಞ
ಹೋಗ್ಕ್ೇಏನ್ರೀ ದೇವ್ರ ಪ ನೋಡಕ್ಕ
ಹಾ ನೋಡ್ಬೇಕು ಹೋಗ್ಬೇಕು ಮತ್ತೆ ದೇವ್ರರಿಗೆಗ್ ಹೋಗ್ಬೇಕ ಬೇಕಲ್ವಾ ನೀವು
ನಾವವು ಹೋಗ್ಬವಿ ಸಂಜೆಕ ದೇವ್ರಿಗೆ ಸಕ್ಕ ಚಕ್ರಿ ಲಾಭನ ಮಾಡ್ಕೊಂಡ ಕರ್ ಹೋಗ್ಬಕ್ ಮಾಡದ್ಲಿ ಪಾದ್ಲಿ ಮಾಡ ತರ್ ಇವಾಗ ಈಗ ಸಂಜೆ ಕಡೆ
ಹ್ಮ್ ಹ್ಮ್
ಆ ಹಾ ಚಿನ್ನನೆ ಎಲ್ಲ ಕಿಲ್ ಮಕ್ಕ ಆಡಾಕತಾರ ಅಂತ ಹಾ ಹಯ್ ಹಯ್
ಕಳ್ಸಿದೆ ಅಲ್ವಾ ಕಳ್ಸಿದೆ ಅಲ್ವಾ
ಹಾ ಕಸದ
ಹ್ಮ್ ಹ್ಮ್ ಯಾರ್ದೋ ಮಾ ಯಾರೋ ಮಾತಾಡಿದಾರಲ್ವಾ
ಎಲ್ಲಿ ನಮ್ ಕಾಕಾರಿ ಕಡೆ
ಹೌದಾ
ಹಾ
ಹ್ಮ್ ಹ್ಮ್
ಹ್ಮ್
ಏನ್ ಮಾಡೋದು ನಿಮ್ ಕಾಕರುು
ಅವರು ಒಲ್ಲ ಮನೆಯ ಕೆಲ್ಸ ಮಾಡರು
ಹ್ಮ್ ಹ್ಮ್
ಹ್ಮ್
ನೀವೆ ಎಷ್ಟ ನಿಮ್ಮ್ ಪಪ್ಪರ್ ಎಷ್ಟ್ ಜನ ಇದ್ದಾರ
ಅವ್ರಾ ಅವರೊಂದು ನಾಲ್ಕೇನಾಯ ಜನ ಆದರ್ನ ಐದ್ ಜನ ಆದದಾರ ಅವರು
ನಿಮ್ಗೆ ಗೊತ್ತಿಲ್ವಾ ನಾಕೇನ್ ಐದ್ ಅಂಟ ಅಲ್ಲ
ಹ ಗೊತ್ತು ಅಂದ್ರೆ ನಾಕ ಬಂದಿ ಗಂಡ್ಮಕ್ಳು ಒಬ್ರು ಹೆಣ್ಮಕ್ಳಲ್ಲಾ
ನಾಕು ಮಂದಿ ಗಣಮಕ್ಕು ಒಬ್ ಗಣಮಕ್ಕಳಾ
ಹ್ಮ
ಹ್ಮ್ ನೀವ್ ಎತ್ನ ಇದಾವರು ಮಗಳು
ನಾವು ಎರಡನೇದವರ್ ಮ
ಎರ್ಣನದರ ಮಗಳ
ಹ್ಮ
ಹ್ಮ ಹ್ಮ
ಹ್ಮ್ ನೀವು ನೀವಷ್ಟನೀ್ರಾ
ನಾನು ನಾನು ನಮ್ಮ್ ತಮ್ಮ ಇಬ್ರೇ ಇರೋದು
ಹೌದಾ
ಹ ನಮ್ ನಮ ದೊಡ್ಡಪ್ಪ ಇಬರು ದೊ ದೊಡಪ ಇಬ್ಬರು ದೊಡಪರ ನಮ್ಮ ಪಾಪಾ ಮೂವರ್ ಗಂಡ ಮಕ್ಳು ಮೂವರ್ ಹೆಣ ಮಕ್ಳು ಇದ್ದಾರೆ
ಹಾ ಹಾ
ಮೂವರ ಹತ್ತಿದರು ಮೂರ ಅ ಗಣ್ಮ ಪಪ್ಪದಾರಿದ್ದಾರೆ
ಮತ್ತ ಇದರದಲ್ಲ ನಿಮ್ಗ
ಹಾ ಹತ್ತಿದಿದ್ದಾರೆ ನಮ್ಮ ಪಪ್ಪನ ಹಾಕ್ದಾರ ಇದ್ದಾರೆ ಅಲ್ಲವಾ
ಹ ಹಾ ಅಂದ್ರೆ ಅವ್ರೇನ್ ಮಾಡ್ತಿದ್ರ ಬಿಸ್ನೆೆಸ್
ಯಾರು ನಮ ದೊಡ್ಡಪ್ಪರಾ
ಹಾ
ನಮ ದೊಡ್ಡಪ್ಪರು ಅವರು ಫಾರ್ಮರ್ ಇದ್ದಾರೆ ರೈತರು ಇದಾರೆ ಅವರು ಹೊಲ ಇದೆ ಒಲ ಹೊಲ ಹೊಲ ಎಲ್ಲ ಮೇಂಟೈನ್ ಮಾಡ್ತಾರೆ ಅವರು ಅತ್ತಿ ಮತ್ತೆ ತೊಗುರಿ ಇದೆಲ್ಲ ಹಾಕ್ತಾರೆ
ಹಾ ಹ್ಮ
ಹೊಲ ಹೊಲಕ್ಕೆ ಹೋಗ್ತಾರೆ
ಹ್ಮ್ ಹ್ಮ್ ಏನ್ ಮಕ್ಳ ಜಾಸ್ತಿ ತೊಗರಿ ಪಗರಿ ಬಿರ್ತಾರ ಏನ್ರರಿ
ಹ ಹಾ ತೊಗರಿನ ಹಾಕ್ತಾರೆ ತೊಗರಿ ಮಳೆ ಮಳೆ ಕಡಿಮಿಂದ ತೊಗುರಿ ಹಾಕ್ತಾರೆ ಮಳೆ ಆದಾಗ ಆಗ್ತಾರೆ ಹಿಂಗೆ ಹೇಳಕ್ ಆಗಲ್ಲಲ್ಲ ಮಳೆ ಮೇಲೆ ಡಿಪೆಂಡ್ ಏನ್ ಆಗ್ಬೇಕು ಅಂತ ಹೇಳಿ ಅಲ್ಲಾ ಮಳೆ ಎಲ್ಲ
ತೆಂಗಿನಕಾಯಿ ಅಡಿಕಿ ಪಳಕೆ ಎಲ್ಲ
ಇಲ್ಲ ಇದು ಇಲ್ಲಿ ನಮ್ದು ಇಲ್ಲ ನೋಡಿ ಈ ಕ್ಯಾನಲ್ ಆತರ ಏನಿಲ್ಲ ನಮ್ಮ ಊರಿಗೆ ಉಡಿಕೆ ನೀರ್ ಸಮಸ್ಯೆ ಇದೆ ಬ ಬಾಳ ಹಾ
ಅಲ್ಲ ಕಡೆ ಅದಕ್ಕೆ ಕೇಳ್ದೆ ಅಡಿಕಿ ತೋಟ ಎಲ್ಲಾ
ಹಾ ತೋಟ ನಮ್ಮ ಊರಲ್ಲಿ ತೋಟ ಬಾಳ ಕಡಿಮೆನೇ ಏ ಬೋರ್ ಕಡಿಮೆ ಇದ್ದಾವೆ ಆ ತರ ನೀರಾವರಿ ಏನಿಲ್ಲ ನಂಬಲ್ಲಿ ನೀರಾವರಿ ಇತ್ತಂದ್ರೆ ಆ ಜೋ ಇದು ಏನಪ್ಪಾ ಕವಳಿ ಹಾಕ್ತಿದ್ರು ಕವಳಿ ಆ ಒಡ್ಡಿಗಿದ್ರ ಏನಾದ್ರು ಹಿಂಗ ತೆಂಗಿನಕಾಯಿ ಬೇರೆ ಬೇರೆ ಗಿಡ ಎಲ್ಲಾ ನಾಡ್ಸ್ತಿದ್ರು ನೀರಾವರಿ ನಮ್ಮಲ್ಲಿ ಇಲ್ಲ ಅಲ್ಲ
ಹ್ಮ ತೆಂಗಿನ ಗಿಡ ಏನ್ ಕಾಮನ್ ಬಿಡ್ರಿ ಎಲ್ಲಾದ್ರು ಹಚ್ತರ
ಹಚ್ತಾರೆ ಹೊಲ್ದಲ್ಲಿ ಇಲ್ಲ ಅದಕ್ಕನು ನೀರ್ ಬೇಕಲ್ವಾ ಹೊಲ್ದಲ್ಲಿ
ಹ್ಮ್
ಅಚ್ಚಿ ಬಂದಿರ್ತಿವಿ ಒಣಗ್ ತಂದ್ರೆ ಏನ್ ಮಾಡೋದು ಹೌದಿಲ್ಲ
ಹೌದೌದು
ತೋಟ ಇರ್ಬೇಕು ಅಲ್ಲೇ ನೋಡಕ ಒಂದ್ ಆಳ ಇರ್ಬೇಕು ಪಾಡೆ ಎಲ್ಲ ಇಂಗ್ ನವಾಚಿ ಬರ್ತೀವಿ ದನ ಕರಗಳು ಅಂತೇಳಿ ಎಲ್ಲಾ ತಿನ್ಬಿಡ್ತೀವಿ
ಹೌದೌದು
ಹ ಮನೆ ಮುಂದೆ ನಾಡಿಸಬೋದು ಬಿಡಿ ಮನೆ ಮುಂದೆ ಏನು
ಹ್ಮ್ ಮನಿ ಮುಂದ ನಡ್ಸಿದ್ರ ಅದೇನ ಗಿಡ ಇರ್ಬಾದು ಅಂತ ಹೇಳ್ತಾರಲ್ರಿ ನಿಮ್ ಕಡೆ ಮನಿ ಮುಂದ್ ಆದ್ ಗಿಡ ಹಚ್ಬಾರ್ದು ಈ ಗಿಡ ಹಚ್ಬಾರ್ದು ಅಂತ ಏನಾನ ಹೇಳ್ತಾರಲ್ಲಾ
ಯಾರ್ ಹೇಳ್ತಾರೆ
ಹ ನಿಮ್ ದೊಡ್ಡೋರು
ಇಲ್ಲ ಗಿಡ ಇದ್ರೆ ಏನೋ ಸಿಡ್ಲ್ ಬರ್ತವೆ ಗಿಡಕ್ಕ ಅಂತ ಆತರ ಹೇಳ್ತಾರೆ ಆದ್ರೆ ಆ ಗಿಡ ಈ ಗಿಡ ಅಂತ ಗೊತ್ತಿಲ್ಲ ನಂಗೂನು ಯಾವ ಗಿಡ ಹಚ್ಬಾರ್ದು ಅಂತ ಹೇಳಿ
ಹ್ಮ
ಹ್ಮ್
ಹ್ಮ್ ಮತ್ ರಿ
ಮತ್ತೆ ನೀವೇ ಹೇಳ್ಬೇಕು ನೋಡಿ ಅದೇ ನೀವೇ ಹೇಳ್ಬೇಕು
ನೀ ಏನ್ ನೋಡ್ರಿ ನಮ್ ಕಡೆನು ಅಡ್ಕಿ ಪಡಿಕಿ ಬೆಳೀತಾರೆ
ಹ್ಮ್
ಮೆಕ್ಕೆಜೋಳ ಅಡಿಕಿ ಆಕಡೆ ಜಾಸ್ತಿ ತೆಂಗಿನಕಾಯಿ ಬೆಳೀತಾರೆ ನಮ್ ಕಡೆ ನಾವ್ ಇರೋದು ಇಲ್ಲಿ ಇರೋ ಕಡೆ ಜಾಸ್ತಿ ತೆಂಗಿನಕಾಯ ಎಲ್ಲ ಕಡೆ ಬೆಳ್ದು ಮಾರ್ತಾರೆ ಅಲ್ಲಿ ಹೋಗಿ
ಹೌದಾ ನೀವಿರೋದ್ ಬೆಂಗಳೂರಲ್ಲಿ ಅಲ್ವಾ
ಹಾ
ಹ ಹಾ ಅದು ಹೆಂಗಿದೆ ಬೆಂಗಳೂರು
ಚೆನ್ನಾಗ ಐತ್ರಿ ಬೆಂಗ್ಳೂರ್ ಇದಿಲ್ರಿ ಸಿಟಿ ಅಕಡೆ ಮಂಡ್ಯ ಮದ್ದೂರ್ ಪದ್ದೂರು ಆ ಕಡೆ ಹಳ್ಳಿ ಎಲ್ಲ ಹಳ್ಳಿ ಆಗುತ್ತ
ಇರುತ್ತೆ ಹೆಂಗೆ
ಹಾ ಕೇಶವ್ ಅಂದ್ರಿ
ಏನ್ ಬಿಸ
ಕೇೇಳಸ್ತಾ ಇಲ್ರಿ
ಗತ್ತಾಗ
ಹಾ ಹಲೋ
ಅಲ್ಲೆಲ್ಲಿ ಬಿಸಿ್ಲುರುತ್ತತ್ತ ಆ ಕೇಳಲ್ಲವ ಅವವಾಗ
ಹ್ಮ್ ಅಲ್ಲಿ ಕಮ್ಮೀರಿ ಹ್ಮ್ ಕೆಳ್ಸ್ರ ಕಮ್ಮೀರಿ ಅಲ್ಲೆಲ್ಲಾ ಬಿಸಲು ಅದೆಲ್ಲಾ ಹಾ ಕೇಸೈತಿ ಕೇಳ್ಸತೈತಿ ಹ್ಮ್ ಅಲೋ ಏನ ಕೇಸ್ತಾ ಇಲ್ರಿ
ಇಲ್ಲಿ ಬಿಸಿಲು ಕಡಿಮೆ
ಅಲ್ಲಿ ಮದ್ದೂರು ಆ ಕಡೆ ಕಮ್ಮಿ ಮದ್ದೂರು ಆ ಕಡೆ ಕಮ್ಮಿ ರೀ
ಹಲೋ ಹಾ ಕೇಳಸ್ತಲ್ವಾ
ಅಲ್ಲೋ ಕಳ್ಸದ್ರಿ ಕೇಳ್ಸದ್ರಿ
ನೋಡಿ ಕೇಳ್ಸ್ತಿದೆ ನೋಡಿ ಇವಾಗ
ಆ ಕೇಳ್ಸದ ಹೇಳರಿ ಕೇೇಳಸತೈತಿ
ಮಳೆ ಇದು
ಕಸ ಯ ಕಸ
ಅಸ್ತಿ ಮ ನೆರಳು ಕಡಿಮೆಿನ ಅದೇ ಬಿಸಿಲು ಜಾಸ್ತಿ ಬಿಸಿಲು ಜಾಸ್ತಿ
ಕಮ್ಮಿರಿ ಯ ಕಡೆ ಕೆಸ ಇಲ್ಲ ಕಸ್ ವಲ್ದು
ಹಾ ಕೆಲಸ ಇದೆ ಸ್ವಲ್ಪ ಲೇಟ್ ಆಗಿ ಕೇ ಕೇಳ್ಸಿದೆ ನೋಡಿ
ಹಾ ಹ ಹಂಗಗೆ ಆಕಡೆ ಕಮ್ಮಿ ರೀ ಬಿಸಿಲೆಲ್ಲಾ ಆ ಕಡೆ ಜಾಸ್ತಿ ಮಂದಿ ಕೆಲ್ಸಕ್ ಪಲ್ಸ್ಕ ಹೋಗಲ್ರಿ ಬ್ರಿ ಅದನ್ನೇ ಮಾಡ್ತಾರಿ ಕೂಲಿ ಅದೆಲ್ಲಾ ಕಮ್ಮಿ ರರಿ ಅಲೋ
ಹಾ ಹಾ
ಹ್ಮ್ ಆಕಡೆ ಅಡಿಕೆ ತೋಟ ಎಲ್ಲ ಇರ್ತಲ್ರರಿ ಅಡಿಕೆ ಸಿಲಕ ಅದೆಲ್ಲಾ ಹಕ್ರರಿ
ಹೌದಾ
ಹ್ಮ್ ಹ್ಮ್
ಅಡಿಕೆ ಹೆಂಗೆ ಚುಲಿತಾರೆ
ನನಕ ಅವನ ಉರ್ದು ಸುಲಿತಾರೆ ಸುಲದುು ಉರ್ದು ಮಾರ್ತಾರೆ ಅವನು
ಹ್ ಸಣ್ಣ ಸಣ್ಣ ಇರ್ತವೇಏನ ಅಡಿಕೆ ಚೀಪುಗಳು ದೊಡ್ಡ ದೊಡ್ ಇರ್ತವೆ
ಇದಂಗತ್ ನೆಲ್ಲಿಕಾಯಿದ ಇರ್ತಾರ ಅವು ದೊಡ್ಡ ಅವನೇ ಫಸ್ಟ್ ಸುಲ್ಕ ಕೂಲತ್ತ ಸು್ದು ಆಮೇಲೆ ಊರ್ದ್ದ ಕೆರೆ ಅವ್ಕನ್ನೆ ಕುದಿಸ್ತಾರನ ಕುದಿಸಿನ ಮಾಡ್ತಾರೆ ಕುದಿಸಿಿ ಎಲ್ಲ ಅವಕ್ ಅಡಗೆ ರೇಟ್ ಜಾಸ್ತಿ ರೀ ಅವಕ್ಕ
ಕುದ್ಸಲಲ್ವಾ ಅದನ್ನೇನೋ ಔಷಿಪ್ಪ ಏನ ಸುಳ್ದು ಆಮೇಲೆ ಬಿಸ್ಲಿಗೆ ಒಣಾಗಕ್ತಾರೆ ನೋಡಿನಿ ನಾನ್ ನೋಡಿನಿ
ಹ ಅಲ್ಲ ಕುದಿಸಿ ಬಿಸ್ಲಿಗ ಒಣಾಕ್ತಾರ ಅಂದ್ರ ಕಲರ್ ಬರಬೇಕಲ್ಲ ಕೆಂಪಗಾಗಿ ಹ ಅದಕ್ಕೆ
ಹೌದಾ ಸರಿ ತಗೊಳ್ಳಿ ನಾ ಆಮೇಲೆ ಕಾಲ್ ಮಾಡ್ತೇನೆ ನಿಮಗೆ
ಹಾ ಆಯ್ತು